ಆ್ ಚ ಹಲೋ ಹಲೋ ಊಟ ಹ ಆರಾಮ್ ಇದೀ ಏನು ಹಲೋ
ಹಲೋ ಏನ್ ಮಾತಾಡಕ್ಕೂ ಕಾರ್ಯ ಹ ಹಲೋ ಕು
ಆರಾಮ್ದಿಯಲ್ಲ
ಹೂ ಆರಾಮ ಅದಾನಿ ಇಲ್ಲ ಉಂಟತ್ತ ಜನ ದಜತ ಅದಕ್ಕ ಏ ರಾಪ್ಪನ್ ಮಾಡ್ಕತದೆದು ಇಲ್ಲ ಏನ್ ಮಾಡ್ತ ಚಲೋ ಇಬಡ ಏಂಗ ಏ್ ನ ನ ಅವ ೋನ್ ಆಯ ಬಾನಿಗೆ ಹಾಿವಸ ಓ
ಹೇಗುಣ ಪ ಯಾರು ಹ ಹಡ್ ಬಾುವಾರ ಇನ್ ಶುಗರ್ ಾದಾನಂತ ಮತ್ತೆನ್ ಅಾರ ಅಲ್ಲ ಐ ಪ ಹಾವಲ ನ ಪ ಸಾಕ ಕಾಟ ಮಾಸ ಆ ಹ್ಮ
ಜಾ ಸಹಕಾರ ತಾ ಬ ಹ ಮಾಡ ಹಾ ಜೋಕನತಾರೆ ಕಾಲ್ ನಾದಕಬರ್ದ ಹೊ
ಅದ ಮತ್ತ ಕ ಅಲ್ ಅದು ಸ ಗೋಣ ರಾಜಗೌಡ ಕಟ್ಟಿ ಕೂತೀಿನಿ ಬಾಲೆ
ಬಂದ್ ನೋಡಿದ್ದೆ ಅದೇನ್ ಹೇಳದು ಆಗಿರಮ್ಮಕ್ಕ ನೋಡಿದ್ದಿ
ಹ್ಮ ಆಯ್ತ ಆಯ್ತಾ ಬರಿಮ್ಮ ಸರಿ ಬರ್ತಲ್ಲ ಬಾ ಬಾ ಬಾ ಚ ಚ
ಿ ಆ ನಿಮಿಷಚ
ಕಂಪ್ನಿಯವ ರೆಕಾರ್ಡ್ ಮಾಡ್ತಿದ್ರ ಗೋಗ ಹೋಗ ಹೋಗ ಹೋಗ್ ಬರ ಕ ಹ ಸರಿ ಬರಬಬ ದಪ ಅವ್ನ್ ಕತ್ಸಂಗೂಾಗ
ಊಟ್ ಕಳಕತ್ತಾ ಮಕ್ಂಗ ಬರಂದು ಅದ್ ಏನ್ ಹಾಕ್ಬೇಕ್ರೆ ಕೋಡ ಅದನ ಮಷ
ಹಲ
ಬರ ಹೆಂಗ ಕೂಡ ಹಾಕ್ಬೇಕು ನ ನನ್ ನಾ ಹೆಂಗ ಕೂಡಾಕ್ಬೇಕ ಬರ್ತಲಿ ಯಟ್ಯ ಕೊಡ್ಳೆ ಬರೋಡ್ ಹಾಕದೆಂಗ ಕೋಡ್ಿಕಳದರ ಕಡ್ ್ಮ ನಕ ಹ್ಮ ಬರ ಸ ಅಷ್ಟನು ಸ್ಲ್ ಹೌೊಂಡ್ಬಡದುಟಾಗ ಬರ್ದದ್ರಾಗ ಟೊಮಟೋ ನೋಡಮ ಬಾರೆ ಒಡಳೆವ ಕೂಡಕ್ಕ ಸ್ವಲ್ಪ ಎೋ ಪಟ್ಪಟ್ರಿ ಎಡ ಅಲ್ಲ ಬರಹ ಪಂಜ ಹ ರಪ ಬರ್ ಕಡಿ ನಿ ಹಡ ಅದ ಯಾಕೆ ಕೋಡ್ತ ಆಯತ್ ನೋಡದು ಕೋಡ ಸಾಮಾನ ಕೆ ಕೋರ್ ಕೆೇಳ ಬೆ ನ ಚಪ ತಿ ಹಡುಬ ನನಗ ಬರ ಯಾಪಾ ಶಂತ ಸತ್ತ ಹದ
ಊಟಾ ಮಾಡಡಿ ಇಲ್ಲ ಬಚೆ
ಹ್ಮ ಮಾಡಿ ಈರ್ದ ಕೋಡ್ ನೋಡಪ್ಪ ಕ ಮತ್ಾವ್ರೀ ಹಾ ಪುಡಕಡುವಗಾಗಕಂಂಬರಾವನಾ ಹ ಹಾ
ತ್ರ್ರ ಸರಿ ಸಂದರ್ಬ ನ ಸ ಚಲ
ಹ ಕಟ್ ಮಾಡಾರಬಳ ಅಮ ಸೈ ಕಟ್ ಮಾಡಾರು ಆತಂದ್ರ ಹ
ಅವ ಅ ರಾವನೋಡ ಪಂದಚ ಹ ಆ ಸೋಮ್ರ ಹಿಂಗ ಮ್ಯಕತಚಿ ಯ ಹ ಚೊಪ ಜಾ ಹಾ ಬಜ ಹ ಚ ಯ ಇ ಹಬ ತುು ಅಷ್ಟಕ್ಕ ಅದು ಬ್ಯಾಗ್ ಬಂದಿತ್ತಣ ಅಂತ ಹೇಳುದು
ಅವ್ರ ರೊಕ್ಕ ಯಂಬ್ರ ತಕೊ ತಕ ಹಾಕಂತಾರೆ ಉುದ್ರ ಮಾಡಂಗ ಮಾಡುದ್ರ ಮಾಡತಾ ಹಗ ಹಾತವಿ ಆ ಕಡೆ ಕ ಕಡ್ ಕಸ ಬರ್ತದ ಅದೇ ನೋ ಸ್ವಲ್ಪ ಬರಿ ಆ ಹ ನಿಮಿ